ಹಲೋ
ಹಲೋ ಹಾ ಅಂಬಿಕಾ.
ಹಾ ಸಾಯ್ರಾ. ಏನಿಲ್ಲ ನೋಡ್ ಸುಮ್ ಕುಂತಿದ್ದೆ ನೀನ.
ನಾನ ಮಟನ್ ಸಾರ್.
ವಾಹ್ ಮಟನ್ ಸಾಂಬಾರ ಮಾಡ್ಲಾತ್ತಿ.
ಹ ಹು ಹಂಗೆ ಸುಮ್ನೆ ಗ್ರೇವಿ ಇದ್ದಂಗ್ ಮಾಡಕತಿನ್ ನೋಡು. ಹ್ಮ ನೀನು ನೀವನಾವ ಎಲ್ಲಾ ಮಾಡಿರಿ ಬೆಳಿಗ್ಗೆನ ಮಾಡಿರಿ ನಮ್ಗ್ ಈಗ್ ಬಂದದ.
ಎಲ್ಲಾ ಮಾಡಿ.
ಹಾ ನೋಡ ನಾನ್ ಈಗ್ ಮಾಡಕ್ ನಂದ್ ಇಗ್ ಮಾಡಾಕ್ತದೆ ಈಗ್ ಕೆಲ್ಸ. ಹಃ ಹಃ ಹ ಅಂದ್ರೆ ದಿನ ತಿಂದು ತಿಂದು ಬ್ಯಾಸ್ರಗ್ಬುಟೈತ್. ಇ ಬಕ್ರಿದ್ ದಿನ ಒಂದ್ ಎಂಟ್ ಹತ್ ದಿನ. ಸುಮ್ ಎಲ್ಲರೂ ಮಾಡ್ಯಾರ ನಾವ್ ಮಾಡಿದ್ರ ಆಯ್ತ. ತಂತ್ ಹೇಳಿ.
ನೀವು ಸಾಂಬಾರ್ ಚೆನ್ನಾಗ್ ಮಾಡ್ತೀರ್ ನೋಡಿ ಹೆಂಗ್ ಮಾಡ್ತಿರಿ.
ಅಂದ್ರೆ ಯಾವ್ ರೀತಿ ಮಾಡ್ತೀನ್ ಅಂದ್ರೆ ಫಸ್ಟ್ ನಾನು ಕೊಬ್ರಿ ಮಿಕ್ಸರ್ ಹಾಕೊಂಡ್ ಇಟ್ಕೊಂತೀವಿ ನಾವು. ಅಂದ್ರೆ ಯಾವ್ ರೀತ್ ಏನ್ತಂದ್ರೆ ಆಹ ಹು ಕೊಬ್ರಿ ಚಂದ್ ಎರುಸ್ತೀವಿ. ಎರುಜ್ ಬಿಟ್ಟು ಎಣ್ಣೆಗ. ಎಣ್ಣೆ ಎಣ್ಣಿನೂ ಹಾಕಲ್ಲ ನಾವ್. ಹಂಗೆ ಉರಿತೀವಿ ಎಣ್ಣಿ ಹಾಕ್ಲಾರ್ದೇನನೆ ಒಣಕ್ಕೊಬ್ರನ ಹುರಿತೀವಿ ಹ್ಮ್ ಹುರದ್ ಬಿಟ್ಟ ಏನ್ ಮಾಡ್ತೀವಿ ಗೊ ಮತ್ತ ನಾವು ಹುರದ್ ಬಿಟ್ಟು ಮಿಕ್ಸಿಗೆ ಹಾಕ್ತೀವಿ ಪೂರಾ ಪೇಸ್ಟ್ ಆಗ್ಬೇಕು ಪೂರಾ ಪೇಸ್ಟ್ ಹಾಕ್ಬೇಕು ಆ ಪೇಸ್ಟ್ ನ ಒಂದ ಐದು ಕಿಲೋ ಒಂದ್ ಆರೂ ಕಿಲೋ ಹಂಗ ಮಿಕ್ಸಿಗೆ ಹಕಿ ಎಷ್ಟ ಆಗಿಟ್ಕೊತೀವಿ ನಾವು
ಅಂದ್ರೆ ಹ ಹಿಂಗ ನೀರ ಹಾಕಿರು ರೇನ ಹಂಗೆ ರುಬ್ತಿರ
ಹಾಕ್ಲಾರದೇನೆ ಎಣ್ಣಿನೂ ಇರಬಾರ್ದು ನೀರುನು ಇರಬಾರ್ದು ಏನು ಇರಬಾರ್ದು ಹೆರಚ್ಬೇಕು ಹೆರಚ್ ಕೆಂಪ ಚಾಕ್ಲೇಟಿ ಬರಂಗ ಉುರ್ಕೋಬೇಕು ಉರುದ್ ಬಿಟ್ಟು ಹಂಗೆ ನಾವು ಪೇಸ್ಟ್ ಮಾಡ್ಬೇಕ ಪೂರಾ ಎಣ್ಣೆ ಎಣ್ಣೆ ಎಣ್ಣೆ ಎಣ್ಣೆ ಬರ್ತದ ಪೂರಾ ಪೇಸ್ಟ್ ಸಣ್ಣ ಹ ಮಿಕ್ಸಿ ಹಾಕ್ಬೇಕು ಹಾಕ್ಬಿಟ್ಟು ಒಂದ್ ಐದ ತಿಂಗಳತ್ತ ಹಾ ಹಂಗೆ ಬಿಡ್ತದೆ ಒಟ್ಟ ಎಣ್ಣಿ ಬರಾತನ ಹಂಗ ಸಣ್ಣಗ್ ಮಿಕ್ಸಿ ಹಾಕ್ತಾನೆ ಇರ್ಬೇಕು ಚಂತನ ಹಾಗೆ ತಗಬನ್ ಐತ ತಿಂಗಳ ಮೂರ್ನಾಕ್ ತಿಂಗಳ ತನ ಹಂಗೆ ಸ್ಟಾಕ್ ಮಾಡಿ ಇಟ್ಕೊಂತೀವಿ
ಹಾ ಚೆನ್ನಾಗಿರ್ತಿ
ಹಾ ಏನು ಆಗಲ್ಲ ಮತ್ತೆ ಫ್ರಿಜ್ನಾಗ ಇಡ್ತೀನಿ ಮತ್ತೇಲ್ ಸ್ಮೆಲ್ ಆಗಲ್ಲ ಸ್ಮೆಲ್ ಆಗಲ್ಲ ಏನು ಆಗಲ್ಲ ಆ ಮತ್ತ ನಂದ್ರ. ಮತ್ತ್ ಆಮೇಲೆ ನಮ್ಗೆ ಯಾವಾಗ್ ಬೇಕಾವಾಗ್ ಮಾಡ್ಕೋಬೇಕಂದ್ರೆ ಜಸ್ಟ್ ನಾವು ಉಳ್ಳಳಾಗಡ್ಡಿ ಹಾಕಂತೀವಿ. ಉಳ್ಳಾಗಡ್ಡಿ ಸ್ವಲ್ಪ ಹ. ಸ್ವೀಟ್ ಆಗುತ್ತ ಅಂತ ಹೇಳಿ ಉಳ್ಳಾಗಡ್ಡಿ ಒಂದೆರಡು ಉಳ್ಳಾಗಡ್ಡಿ ಕೊಯ್ಕೊಳ್ಳೋದು ಟಮಾಟಿ ಒಂದ್ ನ ಒಂದೆರಡ್ ಕೊಯ್ಕೊಳ್ಳೋದು. ಆಯ್ತುಳಗಡ್ಡಿ ಕೊಯಕೊಳ್ಳೋಣ ಸ್ಣ. ಕೆಂಪಾದ್ರೆ ಡೈರೆಕ್ಟ್ ನಾವು ಮಟನ್ ಹಾಕ್ಬಿಡ್ತೀವಿಿ ಮಟನ್ ಹಾಕ್ಿಬಿಟ್ಟು ಅಲ್ಲೇ ಉಪ್ಪು.
ಉಳ್ಳಾಗಡ್ಡಿ ಎಣ್ಣಿದೊಳಗ್ ಹಾಕೋತಿರ್ರಿ.
ಹ್ಮ್ ಎಣ್ಣಿ ಒಳಗೆ ಹಾಕೊಂಡು ಫ್ರೈ ಮಾಡ್ಕೊತೇನೆ.
ಹ ಫ್ರೈ ಮಾಡ್ಕೊಂಡ್ ಅದಕ್ ಆಮೇಲೆ ಮಟನ್ ಹಾಕೊಳ್ಳದು
ಹ್ಮ್ ಮಟನ್ ಹಾಕೊಂತೀನಿ ಮಟನ್ ಹಾಕೊಂಡು ಅದ್ರ ಮೇಲೆನೆ ಅದ್ರಕ್ ಪೇಸ್ಟು ಉಪ್ಪು ಖಾರ
ಹ್ಮ
ಮತ್ತೆ ಅಹ ಕಡವಾ ಮಸಾಲೆ ಇಲ್ಲಪ್ಪಾ ಅಂದ್ರೆ ಬಾಷಾ ಮಸಾಲ ಆ ರೀತಿ ಅರಶಿನ ಇಷ್ಟೆಲ್ಲಾ ಹಾಕ್ ಕೊಂಡು ಚಂದ ಎಣ್ಣಿ ಬರಾತನ ಹಂಗ ಕಲಸ್ತಿರ್ತೀನಿ ಕಲಸ್ತೀನಿ ಮತ್ತ ಪ್ಲೇಟ್ ಮುಚ್ತೀನಿ ಎಣ್ಣಿ ಚಂದ ತಕ ತಕ ತಕ ತಕ ಕುದ ಕುದ ಎಣ್ಣಿ ಬರ್ತದ ಮ್ಯಾಲ ಅಲ್ಲಿ ಬರಾತನ ಹಂಗ ಕುದ ಕುದಕ ಸಣ್ಣ ಹಂಗ ಕಲಸ್ಕೊಂತರ್ತೀನಿ ಕಲ್ಸ್ಕೊಂಡು ನಮಗ್ ಬರೀ ಖರನು ಹಾಕ್ ಹಾಕಿದ್ನಲ್ಲ ಹಾಕಿದ್ನಲ್ಲಾ ಎಣ್ಣೆ ಇದು ಹ್ಮ ಅರಶಿಣ ಉಪ್ಪು ಖಾರ ಅದ್ರಕ್ ಪೇಸ್ಟ್ ಇಷ್ಟಕ್ಕುನು ಹಾಕ್ತೀನಿ
ಹಾ ಹಾ ಹಾ
ಚಂದ ಎಣ್ಣಿ ಬರ ಆ ತರ ಫ್ರೈ ಮಾಡ್ಕು ಮಾಡ್ಕೊಂತೀನಿ ಹಿಂಗ್ ಬಂದ್ಮೇಲ ನೀರು ಹಾಕ ಹಾಕಲ್ಲ ನಾನು ನಿಮ್ಮ ಅಣ್ಣಗ ನೀರ್ ಇರ್ಬಾರ್ದು ಜಾಸ್ತಿ
ಹ್ಮ್ ಗ್ರೇವಿ ತರ
ಗ್ರೇವಿ ತರಾನನೆ ಮಾಡ್ಬಿಟ್ಟು ಕರಿ ಟೈಪ್ ಮಾಡ್ಬಿಡ್ತೀನಿ ಒಂದ್ ಸ್ವಲ್ಪ ಚಾ ಚಾ ಕಪ್ ನಾವು ಕುಡಿತೀವಲ್ಲ ಚಾಕ್ ಕಪ್ ಹೆಂಗ್ ಕುಡಿತೀವಲ್ಲ ಅಷ್ಟೇ ನೀರ್ ಹಾಕ್ ಅಷ್ಟೇ ಹಾಕಿ ಮತ್ತೆ ಫ್ರೈ ಮಾಡ್ಕು
ಅದು ಕೂದಿಬೇಕಲ್ಲಾ
ಅಷ್ಟೇ ಹಾಕೊಂತಾನನೆ ಹಂಗ ಕುದತದ ಅವಾಗವಾಗ ನ ಕಲಸ್ತಿರ್ಬೇಕು ಇಲ್ಲಪ್ಪಾ ಅಂದ್ರೆ ಕೆಳಗ ಕರ್ರಗ ಆಗ್ಬಿಡ್ತದ
ಇಲ್ಲ ಯಾಕಂದ್ರೆ ನೀರ್ ಹಾಕಿ ಕುದಸಿದ್ರೇನೆ ಏನಿಲ್ಲಂದ್ರರು ಮಿನಿಮಮ್ ಹಾಫ್ನ್ ಅವರ್ ಒಂದು ಹೌರ್ ಆಗ್ತದ ಅದ ಕುದ್ ಮೆತ್ತತ್ಗಾಗಗ್ಬೇಕಂದ್ರೆ ಪೀಸ್
ಇಲ್ಲಿ ನೋಡು ಇಲ್ಲ ಒಂದ್ ಸಣ್ಣ ಚಹಾ ಕಪ್ಲಿ ನೀರ್ ಹಾಕ್ ಹಾಕ್ತನಿ ಮತ್ತೆ ನೀರ್ ಹೋಗಿದ ತಕ್ಷಣ ಮತ್ತೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಚಾಕೋಪ್ ಅಷ್ಟೇ ಹಾಕ್ತೀನಿ. ಒಟ್ ಹಿಂಗ ಸಣ್ಣಗ್ ಹಂಗೆ ಮೆತ್ತಗ ಆಗದ್ ಹಂಗ ಕಲ್ಸ್ಕೋತ ಕಲ್ಸ್ಕೊಂತ ಇರ್ತೀನಿ ಲಾಸ್ಟ್ಗ ಅದು ನಾವು ಕೊಬ್ಬರಿ ಮಿಕ್ಸಿಗೆ ಹಾಕೊಂಡಿರ್ತೀವಲ್ಲಾ ಅದು ಒಂದ್ ಸ್ವಲ್ಪ ಹಾ ಕ್ತಿನಿ ಅದ್ರದೊಂದ್ ಸ್ವಲ್ಪ ಹಸಿ ವಾಸನೆ ಇರ್ತೈತಲ್ಲ ಅದೆಲ್ಲಾ ವಾಸನೆ ಹೋಗತನ ಮತ್ ಇನ್ನೊಂದ್ ಐದ ನಿಮಿಷ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂತ ಇರ್ತೀನಿ ಆಮೇಲೆ ಕೊತ್ತಂಬ್ರರಿ ಪುದಿನ ಇಲ್ಲಪ್ಪಾ ಅಂತಂದ್ರೆ ಅದ ಕೊತ್ತಂಬಿರ್ ಪೌಡರ್ ಇರ್ತೈತ್ ನೋಡು
ಹ್ಮ್
ಅದು ಒಂದ್ ಸ್ವಲ್ಪ ಹಾಕ್ ತಿನಿ ಅಷ್ಟೇ ಹಾಕಿ ನಡಿ ಅಂದ್ಬಿಡ್ತೀನ್ ನೋಡು ನಾನು ಜಂಜಾಡ್ ಗಿಂಗಾಟ್ ಮಾಡಲ್ಲಮ್ಮಿ ಮಕ್ಸಿ ಹಾಕಿದ್ನ್ಯ ಏನೋ ಮಾಡಕ್ ಹೋಗಲ್ಲ ನಾನ್
ಹೌದಾ ಹಿಂಗ ಮಿಕ್ಸರ್ಕ ಏನು ಮಸಾಲೆ ರುಬ್ಕೊಳಲ್ಲ ಒಟ್ಟ
ಇಲ್ಲ ಅಂತವೆಲ್ಲ ಮಾಡಲ್ಲ ನೋಡಿ ಹಿಂಗೆ ನೋಡ್ ಡೈರೆಕ್ಟ್ ಅದಕ್ ಐದ್ ತಿಂಗಳ ತನ ಹಂಗೆ ಸ್ಟಾಕ್ ಇಟ್ಬಿಡ್ತೇನಿ ಮೆತ್ತಗಾಗಿರ್ತದೆಲ್ಲ ಚಿಕ್ಕ ಅವಾಗ ಚಿಕನ್ ಇಲ್ಲ ಮಟನ್ ಎರಡು ಎರಡು ಎರಡುಕ್ಕೂ ಹಾಕ್ತೀನಿ ನಾನು ಹ್ಮ್ ಸೇಮ್ ಮೆಥಡ್ ಅದಕ್ ಹಾಕ್ಬಿಡ್ತೀನಿ. ಅದು ಸ್ವಲ್ಪ ಮೆತ್ತಗ್ ಆಗಿರ್ತೈತ್ ಏಲ್ಲ ಅವೆರ್ಡು ಚಿಕನ್ ಮಟನ್ ಯಾವ್ ಮೆಮ್ ಪೀಸ್ ಮೆತ್ತದಾಗಿರ್ತೈತ್ತಲ್ಲಾ. ಅವಾಗ್ ನಾನು ಅದು ಕೊಬ್ರಿ ಪೇಸ್ಟ್ನ ಹಾಕ್ಬಿಡ್ತೀನಿ ಅದು ಎರಡೇ ಸ್ಪೂನ್ ಹಾಕ್ತೀನ್ ಕೊಬ್ರಿ ಪೇಸ್ಟ್.
ಹ್ಮ್ ಭಾಳೆನು ಆಕಲ್ಲ.
ಬಾಳ್ ಹಾಕಲ್ಲ ಯಾಕಂದ್ರೆ ಸ್ವೀಟ್ ಆಗ್ಬಿಡ್ತೈತಲ್ಲಾ.
ಹೌದೌದೌದು.
ಅಷ್ಟ್ ಆಗ್ತಿವ್ ಮತ್ ಸ್ವಲ್ಪ ಸ್ಮೆಲ್ ಹೋಗೋ ಕಾರ್ಣಕ್ಕ ಮತ್ತೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀನಿ ನಾನ ಜಗ್ಗಿ ಬೇಕು ಜಾಸ್ತಿ ಜನ ಅದಾರಪ್ಪಾ ಅಂತಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಉಳ್ಳಾಗಡ್ಡಿ ಅವೆಲ್ಲ ಜಾಸ್ತಿ ಜಾಸ್ತಿನೇ ತಗೊಂತಿನಿ ಇಲ್ಲ ಬ್ಯಾಡಂದುಮ್ ಗ್ರೇವಿ ಟೈಪ್ ಬೇಕಂದ್ರ ನೀರ್ ಸ್ವಪ ಸ್ವಲ್ಪೆ ಹಾಕೊಂತ ಹಾಕೊಂತ ಕುದ್ಸೋದು. ನಾನ್ ಮೊದ್ಲು ಬಾಳ ಮಿಸ್ ಕ್ಸಿ ಹಾಕ್ತಿದ್ನವ ಉಳ್ಳಾಗಡ್ಡಿ ಅಂತ ಟಮಾಟೆ ಅಂತ ಊ ಹುರ್ದೆ ಮಿಕ್ಸರ್ ಹಾಕ್ತಿದ್ದೆ.
ಹೌದು ರೇ ನಮ್ ಮನೆ ಹಂಗೆ ಆ
ಹೆ ಇದು ಬಾಳ ಈಸಿ ಮೆತೆಡು.
ಒನ್ ಕೆಜಿ ಮಟನ್. ತಂದ್ರ್ ಅಂದ್ರೆ ಏನಿಲ್ಲ ಅಂದ್ರೂನು ಒಂದ್ ದೊಡ್ ದೊಡ್ಡು ಎರಡ್ ಉಳ್ಳ. ಳ್ಳಾಗಡ್ಡಿ ದೊಡ್ಡ್ ದೊಡ್ಡವೇರಡ್ ಟಮೋಟಾ. ಆಮೇಲೆ ಒಂದ್ ದೊಡೋಡ್ ದು ಎರಡ್ ಗಡ್ಡಿ ಬೆಳ್ಳುಳ್ಳಿ. ಒಂದಿಷ್ಟು ಜಗ್ಗಿ ಒಂದು ಒಂದ್ ಒಂದಿಷ್ಟ್ ದಪ್ಪ ಅವ್ ಒಂದ ಏ ಏಮ್ ನಾಕ್ ಕೈದ್ ಇಂಚ್ ನಷ್ಟ್ ಟು ಅಲ್ಲ.
ಇಲ್ ನೋಡ.
ಹಾ ಇಷ್ಟೆಲ್ಲಾ ಉರ್ದು. ಕೊಬ್ರಿ ಅಂದ್ರೆ. ಒಂದ್ ಕೆ ಜಿ ಮಟನ್ಗ್ ಏನಿಲ್ಲ ಅಂದ್ರು ನು ಅದು ಹಿಂಗ್ ಬಟ್ಲು ಬರ್ತಾವಲ್ಲ ಒಣ್ಗಿದು. ಹ ಅಂತವ್ ನಾಕ್ ಬಟ್ಲ ಅವ ಕೊಬ್ರಿ.
ಹೇ ಇಲ್ಲ ಒಂಬಿಕ್ ಕ ಸುಮ್ನೆ ನಾವ್ ಶಾರ್ಟ ಕಟ್ ಮೆತೆಡ್ ಅದ್ರಸ್ ಸುಮ್ನೆ ಅದಕ್ಕೆ ಸ್ಟಾಪ್ ಮಾಡ್ ಇಟ್ಕೊಂಡ್ ಬಿಡ್ತೀವ್ ನಾವ್ ಅದ್ರ ಸಂಬಂದನೆ.
ಎಲ್ಲ ಹೊರ್ಕೊಂಡು ಮಿಕ್ಸಿಗ್ ಹಾಕೊಂಡು ಅದು ಒಂದು ಮಿಕ್ಸರ್ ಡಬ್ಬಿ ತುಂಬಾ ಆಗ್ತದೆ ಮಸಾಲಿ.
ಅದು ತಿಕ್ಬೇಕು ತೊಳಿಬೇಕು ಯಾರ್ ಮಾಡ್ಬೇಕ. ಸುಮ ಪಟ ಪಟ ಉಳ್ಳಾಗಡ್ಡಿ ಇಟ್ಟನೆ ಚಿಕನ್ ಹಾಕಿದ್ನನೆ ಉಪ್ಪ- ಉಪ್ಪು ಖಾರ ಅರಶಿಣ ಅದ್ರಕ್ ಪೇಸ್ಟ್ ಟಮಾಟಿ ಹಾಕಿದ್ ನೀ ಮೆತ್ತಗ ಆಯ್ತು ಆಯ್ತು ನಡಿವ ಕೊಬ್ಬರಿ ಪೇಸ್ಟ್ ಹಾಕೋದು ಆಯ್ತು ಅದ ಸಾರ ಆಗ್ಬಿಡ್ತದ ನೀವ್ ಮಾಡ್ ನೋಡ ಒಂದ ದಿನ ಮಸ್ತ್ ಇರುತ್ತೆ ಟೇಸ್ಟೇ. ಟೇಸ್ಟ್ ಇರಲ್ಲ ಮತ್ತೆ ಇಲ್ಲರ ಮ ಹಗೆ ಮಾಡ್ತಾರಲ್ಲ ಇಲ್ಲಿ ಹೋಟೆಲ್ಗಳಳ ಹೆಂಗ ಮ- ಇದದೆ ಮರಿ ಇದದೆ ಇದೇ ನೋಡಿ ಇದೇ ಮಿಕ್ಸಿಗೆ ಹಾಕ್ಬಿಡ್ತಾರಾ ನೀ ಯಾರ ಸಿರ- ಆ ಯಾರ್ ಮಿಕ್ಸಿಗೆ ಹಾಕು ಅಂತ ಕುಂದರ್ತಾರ.
ಯಾಕಂದ್ರೆ ನೀವು ದಿನ ಮಾಡ್ತಿರ್ತೀರಲ್ಲ ನಿಮ್- ಅಂಗ. ಹಾ ಬೆಗಿ ಬೆಗಿ ಚಂದ-
ಬ್ಯಾಸರು ಬರ್ತ್ ನಾ ಮಾಡಿದ್ನವ ಎರಡ್ ದಿನ. ಮತ್ತ ನನ್ನ ಮಮ್ಮಿ ಏನಂದ್ರು ಏ ಅದ್ನ್ನ ಹಂಗೆ ಮಾಡ ಚೆನ್ನಾಗಿ ಬರುತ್ತಾ ಹಂಗೆ ಮಾಡು ಚೆನ್ನಾಗ್ ಬರುತ್ತಾ ಅಂತಂದ್ರು. ನನಗ್ ಬಾಳ ಬ್ಯಾಸರು ಬಂತಾವ ಮಾಡ- ಮಾಡಿ ಇದನ್ ಯಾರ್ ಮಾಡ್ಕೊಂಡ್ ಕುಂದುರ್ತಾರ ಅಂತ ಹೇಳಿ ನಮ್ಮತ್ತೆ ಅವರು ಮಾಡ್ಸಿದ್ರು ಹಿಂಗ. ನಮ್ಮತ್ತೆ ಮಾಡೋದು ನೋಡಿನೋಡಿ ಕಲ್- ಇನ್ನೆಲ್ಲಿ ನನಗೆಲ್ಲಿ ಬರ್ತಿತ್ತು ಮಣ್ಣು.. ಅನ್ನ ಬರ್ತಿದ್ದಿಲ್ಲ ಸಾರ ಬರ್ತಿದ್ದಿಲ್ಲ ಮಾಡಕ ನೀ ಬರೇ ಎರಡೇ. ಕೊಬ್ಬರಿ ಎರಡೇ ಕೊಬ್ಬರಿ ಎರ್ಚಿ ಮಿಕ್ಸಿಗೆ ಹಾಗೆ ತೆಗೆದು ಇಡ್ಕೊ ನೀನು. ಅದೇ ಕೊಬ್ಬರಿ ಪಸ್ಟ್ ಹಾಕಿ ಮಾಡು ನೀನು.
ಹ್ಮ್ ಚೆನ್ನಾಗಿ ಆಗುತ್ತೆ.
ಮಸ್ತ್ ಆಗುತ್ತೆ. ಮತ್ತಾ ಒಂದಿನ ಬಾ ನಮ್ಮ ಊರಿಕೆ ಬಾವಿಗೆ. ನೀನ್ ಬಾ ಒಂದಿನ ಬರ್ತಯಲ್ಲ ಯಾವಾಗದರೂ. ಬಂದೇ ಬರ್ತೀಯಾ.
ನನಗೆ ಅಂದರೆ ಫಿಶ್ ಫಿಶ್ ಬಹಳ ಇಷ್ಟ. ತ್ತ
ನಾವು ಇವತ್ತು ಫಿಶ್ ತಿಂದೀವ. ನಮ್ಮ್ ಮನೆ ಬಾಜುದರ ಕೊಟ್ಟಾರ. ಹ
ಮಾತ್ತಿಲ್ಲ.
ಹಾ. ಒಂದ್ ದಿನ ಮಾಡ್ತೀನ್ ಬಾ.
ಹು.
ಹ್ಮ ಚಂದ್ ಇರುತ್ತ ಮಸ್ತ ಇರುತ್ತ. ಇಲ್ಲಿ ಒಬ್ರು ರೆಡ್ಡಮ್ಮ ಇದ್ದಾರ ಅವ್ರು ಮಸ್ತ್ ಹೇಳ್ಕೊಡ್ತಾರ ನಾನ್ ಅವ್ರ್ ಅವ್ರ್ ದೊಡೆ ಸ್ವಲ್ಪ ಕಲ್ತಿ ನೋಡ್ನ ನಾನ್ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ.
ಹೂ ಹು.
ಪ್ ಏನ್ ಬರ್ತಿತ್ ನನ್ನ ಮದ್ವೆ ಅದ್ರೆ. ನನ್ಗೆ ಏನೂ ಬರ್ತಾ ಇದ್ದಿಲ ಒಂದ್ ಚಾ ಸಮೇತ ಮಾಡಕ್ ಬರ್ತಿದ್ದಿಲ ಇಲ್ಲಿ ಬಂದ್ ಎಲ್ಲಾ ಮಾಡೋದ್ ಕಲ್ತೀನಿ.
ಹ್ಮ್ ಹ್ಮ್.
ಬಟ್ ಇದು ಮತ್ ತೃ ಬಾಳ ಈಸಿ ಮೆಥೆಡ್ ಚಿಕನ್ ಸಾರ್ ಮ ತನ್ ಸಾರ್.
ಹ್ಮ
ಅಡ್ವಾನ್ಸ್ ಕೊಬಿ ಅಡ್ವಾನ್ಸ್ ಅದು ಪೇಸ್ಟ್ ಮಾಡ್ ಇಡ್ಬೇಕು ಅಗೆ ದಂಡ್ ಅಂತ ಅದೆ ಚಲೋ ಒಂದೊತ್ತಿಗೆ. ನಿಂದ್ ಊಟ ಆಯ್ತಾ ಏನ್ ಮಾಡ್ಕೊಂಡಿರ್ ಅಡ್ಗಿಗೆ.
ಏನು ಮಾಡಿಲ್ಲ ನೋಡ್ ಬೆಳಿಗ್ಗೆ ದೆ ಎಲ್ಲಾ ಅಡ್ಗೆ ಅದ.
ಹಾ ಹೌದ್ ಬಿಡು. ನಾನು ಮೊದ್ಲ್ ಹೆಂಗ್ ಮಾಡ್ತಿದ್ದೆ ಗೊತ್ತಾ. ಬೆಳಿಗೆ ಸ್ವಲ್ಪ ಅನ್ನ ಮಾಡ್ಕೊಂತಿದ್ದೆ ಖಾಲಿಯಾವನ ಮತ್ತೆ ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡ್ಕೊಂತಿದ್ದೆ. ಖಾಲಿಯಾದ್ರೆ ಮತ್ತೆ ರಾತ್ರಿ ಮಾಡ್ಕೊಂತಿದ್ದೆ.
ಹ್ಮ್
ಚಾರು ಪಲ್ಯನು ಹಂಗ ಮಾಡ್ ತಿನ. ಹಾ ಇವಾಗ ಚಂತನ ಹ್ಮ್ ಬೇಜಾರು ಮತ್ತೆ ಗ್ಯಾಸ್ ತುನು ವೇಸ್ಟ್ ಆಗುತ್ತಲ್ಲ ಈಗ್ ನೋಡಿದಿಲ್ಲ ಗ್ಯಾಸ್ ಎಷ್ಟು ತುಟ್ಟಿ ಆಗ್ಯಾವ್.
ಹೌದೌದು.
ಜಮನ್ ಜಾಸ್ತಿನೇ ಅನ್ನ ಮಾಡ್ಬಿಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ ಟಿಫನ್ ಸಪ್ರೇಟ್. ಟೂ ಬಟ್ ಮಧ್ಯಾಹ್ನ ಸಾಯಂಕಾಲ ಆಗಷ್ಟು ಸಾರು ಅನ್ನ ಮಾಡ್ಕೊಂಡ್ ಇಟ್ಕೊಂಡ್ಬಿಡ್ತೇನಿ.
ಹ್ಮ್ ಹ್ಮ್ ಹಂಗಂದ್ರೆ ಚಲೋ ಯಾಕಂದ್ರೆ ಪದೇ ಪದೇ ಮಾಡಾಕ್ ಬ್ಯಾಸ್ರ ಅಗ್ತದ್ ಅ ಕಡಿ.
ಉಗಣಿ ಗ್ಯಾಸು ಎಲ್ಲಾರೂ ಇದನೇ ಅಲ್ಲ.
ಹು ಪಾತ್ರೆ ತೊಳಿ ತಿಕ್ಕು.
ಹ್ಮ್ ಹ್ಮ್. ನೀನು ಹಂಗೆ ಮಾಡ್ತೀಯಲ್ಲ.
ಇಲ್ಲ ನಮ್ಮನೆಗ್ ಕಾಮನ್ ಆಗಿ ಬೆಳಗ್ಗೆಯೆನು ರೊಟ್
ರೊಟ್ಟಿ ನೀನೇ ಮಾಡ್ಬೇಕ್.
ಹ್ಮ್ ಬೆಳಗ್ಗೆ ರೊಟ್ಟಿ ಒಂದ್ ಒಂದ್ ಪುಟ್ಟಿ ರೊಟ್ಟಿನೇ ಬೇಕು ಅಂದಿ ಇಪತ್ ಮೂವತ್ತ್ ರೊಟ್ಟಿ ಬೇಕು ದಿನ್ನಾ.
ಕಾಮ.
ಕಂಪಲ್ಸರಿ ಮಾಡ್ಬೇಕ್. ಒಂದ್ ದಿನ ಬೆಳಗ್ಗೆ ಮಾಡಿಲ್ಲ ಅಂದ್ರೆ ರಾತ್ರಿ ಮಾಡ್ಬೇಕ್. ಹ್ಮ್ ಹ್ಮ್ ಅಷ್ಟು ಬೆಳಗೆನೇ ಮಾಡ್ಬುಡ್ತೀನಿ ಅದಿಕ್ಕೆ ರಾತ್ರಿ ಮಾಡ್ದಾಗಲ್ಲ ಅಂ ಹೇಳಿ. ಮಧ್ಯಾಹ್ನ ಏನಾದ್ರು. ಪಲ್ಯೆ. ಸಾಂಬಾರ್ ಮಾಡಿರ್ತೀವಿ ಸಾಯಂಕಾಲ ಏನಿಲ್ಲ. ಪಲ್ಯ ಸಾಂಬಾರ್ ಇರ್ದ್ರೆ ಓಕೆ ಇಲ್ಲಾಂದ್ರೆ ಅದ್ನು ಮಾಡ್ಬೇಕು ಮತ್ತ.
ಹೌದ್ ದಲ್ಲ ನೀನು ಒಂದ್ ಕೆಲಸ ಮಾಡು ಕೊಬ್ರಿ ಪೇಸ್ಟ್ ಮಾಡ್ಕೊಂಡ್ ಹಿಡ್ಕೊ ಎರಡೆ ಕೊಬ್ರಿ ಎರಡೆ ಕೊಬ್ರಿ ಬಟ್ಲಾ ತಗೋ. ಎರಡೆ ಕೊಬ್ರಿ ಬಟ್ಲಾ ತಗೊಂಡು ಎಣ್ಣಿ ಇಲ್ಲಾರ್ದೇ ನೀರ್ ಇಲ್ಲಾರ್ದೇ ಉರ್ದು ಮಿಕ್ಸಿಗ್ ಹಾಕ್ ಒಟ್ ಎಣ್ಣೀ ಮಿಕ್ಸ್ ಮಾಡ್ಬೇಡ ಏನು ಮಿಕ್ಸ್ ಮಾಡ್ಬೇಡ. ಒಬ್ರೊಬ್ರು ಎಣ್ಣಿ ಬರ್ಬೇಕ್ ಕೊ ಅಂತ್ ಹೇಳಿ ಎಣಣಿನೂ ಹಾಕ್ತಾರ.
ಹೌದು ನಾನ್ ಎಣ್ಣಿನೇ ಹಾಕಿ ರುಬ್ತೀನಿ.
ಎಣ್ಣಿನು ಹಾಕ್ಬೇಡ ಏನು ಹಾಕ್ಬೇಡ ಹಂಗೆ ಹಾಕೊಂಡ್ ರುಬ್ಬಿ ನೀನ್ ಸ್ಟಾಕ್ ಇಡ್ಕೋ ಬೇಕಾರ ಹೊರಗ್ ಇಡ್ಕೋಲ್ಲ ಫ್ರಿಜ್ನಾಗ್ ಇಡ್ಕೋ ಎಷ್ಟ್ ಚಂದ್ ಇರ್ತೈತಿ. ಯಾವಾಗ್ ಬೇಕಾದ್ರೆ ನೀನ್ ಬೇಕಾದ್ರೆ ಯರ್ ತೃ ಒಂದ್ ಸಾರ್ ಮಾಡ್ಬೇಕಾಗಿತ್ತಪ್ ಪ ಅಂದ್ರೆ ಯಾವ್ದಾರ ಒಂದು ಶೇಂಗ ಸಾರು ತತ್ತಿ ಸಾರು ಮಾಡ್ಬೇಕಂದ್ರು ಅದು ಕೊಬ್ರಿ ಪೇಸ್ಟ್ ಸ್ವಲ್ಪ ಹಾಕು ಟೇಸ್ಟ್ ಬರುತ್ತಾ.
ಹ್ಮ್ ಹ್ಮ್ ಹ್ಮ್ ಸರಿ ತೊ ಮಾಡ್ ನೋಡ್ತೀನಿ ನಾನು ನೀ ಅಡ್ಗಿ ಮಾಡ್ತೀನ್ ಅಂತ್ ಹೇಳಿದ್ ದೆಲ್ಲ ಮಾಡ್ ಡ ಮತ್ತ್ ಹಚ್ತೀನಂತ ನನ್ ಹ್ಮ ಹ್ಮ ಸರಿ ಇಡ್ಲ. ಹು ಬಾಯ್. ಹ್ಮ್.